ಹಲೋ? ಹಲೋ? ಹಲೋ? ಹಲೋ? ಹಾ
ಮಾತಲ್ಲ?
ಮಾತಾಡತ್ ನೀನ ಮಾತಾಡವಲ್ಲಿ ಹೆಲೋ ಹೆಲೋ ಅನ್ನತೀನಿ
ಏ ಹೆಲೋ ಹೆಲೋ ಅಂದೆ ನಾನು
ನೆಟ್ವರ್ಕ್ ಇದಲ್ಲಿ ಬಾ ಲೆ
ಹ್ಮ ತೊರ್ಕಿದ್ದಲ್ಲ ಅದಾನ ಹೇಳ
ಅ ರಿಯಾಜ ನಾಳೆ ಎಲ್ಲಾ ಹೆಲ್ ನೀ
ಹ್ಮ್
ಅವನ ಅಂಗಡಿ ಹೋಗ
ಹ್ಮ್
ಈಗ ಪೋನ ಹೆಚ್ಚಿನ ಹಂಗ ಈಗ ಈಗ ಪೋನ ಚುನ
ಹ್ಮ್
ಬಂದ ಕೂಡಲೇ ಫೋನ್ ಹಚ್ತೀನಿ
ಹಾ
ಹ ಪೋಚ್ಚ ಅದನ್ನ ಕವ ನಿಗ್ ಮೊಬೈಲ್ ಇತ್ತವರು ಚಲೋ ಆತ ಮೊಬೈಲ್ ಇರ್ಲಿಕ್ಕ ನೋಡಾಕ್ ಬರ ತ್ತ
ಹ್ಮ
ಮೊಬೈಲ್ ಹೆ್ಯಾಂಗ್ ಅನ್ಸತ್ ನಂಗದು ಹ್ಮ ಹ್ಮ್ ಅದು ಹ್ಮ
ಹ್ಮ
ಚಲೋ ಐತಿ ಅದ್ಲ್ಲಾ ರಿಪೇರ್ ಮಾಡ ಕೊಡ್ ನಾವವು ಅಂತ ಹೆಲನ್ ಅವ ಅದ ಏನ್ ರಿಪೇರ್ ಮಾಡಕ್ ಏನಿಲ್ಲಾ
ಹಾ
ಸ್ವಲ್ಪ ಅ ರಿಪೇರ್ ಮಾಡಿ ಕೊಡ್ನ ತಿಲನ ಅಂದ ತೋೊಂಡು ಅದನ ವಾಪಸ್ ಅದನ್ ಏನ್ ಮಾಡ ಬಂದಿತ್ತು ಅದ್ ರಿಯಾಜ ಹದ್ನೆ ಪೋ ಪಪ್ಪ ಪು್ಲಿ ಆಗ ಗೊತ್ತಿಲ್ಲಾರದ ಪಪಾ ಪುಣ್ಯಾಗ ನೀನ್ ನಾಳೆ ಹೋಗ ತಗಂದ್ ಬಿಡ್ತ ಯವತ್ ನಿಮ ಕೊಡಕ್ನಂದರು ಹೇಳ್ತಿ ಕೊಡನ ಕೊಟ್ಟ ಬರ್ತಯ
ಹ್ಮ್
ಅದ ನಾಾಲಿಗೆಗ ನಮ್ ಪೋನ್ಾಗ ಎಲ್ಲ ಹಾಕೊಂಡದ ಹೋಸ್ಟ್
ಹಾ
ಫೋನ್ ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡ್ಕೊಂಡ್ ಈಫೋನ್ಗೆ ಎಲ್ಲ ತಗ್ದ್ ಒಟ್ಟು ಅಕೌಂಟ್ಗೆಲ್ಲ ತಗ್ದ
ಹ್ಮ್
ಕಾಲಿ ಕೋಟ ಬೂರ್ಣ ಎಲ್ಲಾ ಇದುಕ್ಕ ಅವನ್ ಕೋಟ ೂರ್ಣ ಎಲ್ಲಿಬನು
ಹ್ಮ್
ಹಾ ಮನ
ಹ ಕಟ್ಟ ನಾಗ ಸಾರಕು ರೋಕನ ಮತ
ನೋನು ಎಟ ಜಾನಷ್ಟ ನೋನು
ಅಯ್ಯ ಸರ್ ಅನ್ನಂದ್ರ.
ಪಪ್ಪಾಗ ಐದ ಸಾವಿರ ಅಂದಿದ್ದ ಹೂ ಅಂದಿದ್ದ.
ನನ್ ಪೋನ್ ಹೆಿಗ್ ತೋತನಾನ ಒಂದ ಸ್ವಲ್ಪ ನನ್ ಫೋ ಒಂದ ಸ್ವಪ ಚಲೋಐತೆ ಎಡ್ಡುವರ್ ಸ ಕ ಒಂದ ನ ಕೊರಿ ಸಾರ ತು ಕೊಟ್ಟ ತೋತನ್ ವ ಕೊರು ಹಾ
ಹಾ ಈ ಬಂದ್ಮೇಲೆ ಇದ ಮಾಡ ನಂಗ ತೋಮರ್ನು ಈಗ ಹೇಳಿ ಹ ಯಾರಗ ಕೊಡಬಾಡನ
ಏ ಬ್ಯಲ್ಲಿಪ್ಪಾ ತು ಬಂದ ಬ ನೀ ಯ್ದ ನೀ
ನಾಳೆಗ್ ಬೇಡ ನಾಡ ತಪ್ಪೊಂಬರ್ತನ
ನನ್ ಕಡೆ ರೊಕ್ಕ ಅದಾವಲೆಪಾ ನನ್ ಪ್ರೀಪೇರ್ ಐಡಿ ಒಂದ ಆಯ್ತಿ ಅದನ್ ಮಾರಿದ್ರು ರೊಕ್ಕ ಬರ್ತವೆ ಮಿನಿಮಮ್ ಇಲ್ಲಂದ್ರು ಒಂದ ಮೂರನಾಲ್ಕು ನಾಲ್ಕ ಸಾವಿರ ಬರ್ತಾವ ಒಂದ ಮೂರುವರೆ ಸಾವಿರ.
ಎದ್ರಾಗ್.
ಫ್ರೀಫೈರ್ ಐಡಿ ಮಾರಿದ್ರ -
ಬ್ಯಾಡ ಬಾರಿ ಆಯ್ತಿ ಅದ.
ಯಾಗ ಇಲ್ಲ ಅಲ್ ಬೇಡ ಮಾಡುನ ಬ್ಯಾರದ್ ಮುಂದ್ ಏನ್ರ ಚಲೋ ತೊಗೊಳಾಕ್ ಬರತೈತಿ ಒಂದ ಚಲೋ ಪಕ್ ಫಿಕ್ಸ್ ಇಟ್ಟಕೋಲಾಕ್ ಬರ್ತೇತಿ ಒಂದು ದೊಡ್ಡ ತೊಗೊಂಡ.
ಸುಮ್ಮ ನಿನ್ ಒಂದ್ ಆರ ಕೊಟ್ರ ನಾ ಒಂದ ಆರ್ ಕೊಟ್ರಾ ಎರಡ್ ಬರ್ತಾವ ಈಗ ಯಾಡ ಬಂದಾವ.
ಏನು?
ಯಾರ್ ಕಡೇರ ತೊಗೊಲುನು ಇನ್ನೊಂದ್ ಎರಡ್ ಬರ್ತ ಹಿಕ್ಕಟ್ ನಾವ್ ಅವ್ರಿಗೆ ಸುದ್ದ ಮಾಡಕ್ ಬರ್ತೇತಿ ಐಡ ಮಾರೋದ ಬೇಡ.
ನೀ ನೋಡಾಕ್ ಬಂದಿತ್ತು ನಾಳೆ ತೊಗೊಂಡ ಬಾ ನೀ.
ಐಡಿ ಬಾರಿ ಐತ ಸಮ್ರಯಿ ಇದು ಎಲ್ಲಾ ಪ್ರೈಮ್ ಲೆವೆಲ್
ಅ ನಾಳೆಗೆ ತೊಗೊಂಡ ಬಾ ಅನ್ನಿ.
ಹ್ಮ
ನಾ ಹೇಳ್ತೀನಿ ಈಗ ಕೇಳ್ತನ ಅವ್ನ
ಹ್ಮ್
ಕೇಳಿ ಎಲ್ಲಾ ಇದು ಮಾಡ್ತನಿ ನಾಳೆಗೆ ನಮ್ ತಮ್ಮ ಬರ್ತಾನ ಅಣ್ಣ ಅವ್ನ ಕೈಯಾಗ ಕೊಟ್ಟ ಕಳ್ಸಿ ಬಿಡ ಅಂತ ಹೇಳ್ತೀನಿ.
ಹ್ಮ ಹ್ಮ್ ಹ್ಮ್
ಅವೇನ್ ತೊಡ್ಕೋತಾನ ನಾನ್ಂದ್ರ ಪಾಪ ಜಯ ಅದನ್ ಅವ ತೊಡ್ಕೋತಾನ ರೊಕ್ಕ ಯಾವಾಗ ರೊಕ್ಕ ಅದು ಕೊಡದಂಗ ಅವ ಏನ್ ತಡ್ಕೋತಾನ್ ಬಿಡ ಹಂಗೆನ್ ಏನ್ ಇಲ್ಲ.
ಹ್ಮ್
ಈ ಒಂದ ಫಸ್ಟ್ ಒಂದ ಎರಡ ಎರಡು ಮೂ ಮೂರ ಬಿಟ್ಟ ಯಾಡ್ ಸಾವಿರ ಕೊಡೋಣ ಅವಂಗ.
ಹ್ಮ್
ಈ ಮೊಬೈಲ್ ಕೊಡುನು ಎಲ್ಲಾ ಹಾಕೊಂಡ್ ಕೂಳೆ ಮೊಬೈಲ್ ಕೊಡುನು ಇನ್ನೊಂದು ಎಟ್ಟ ಅದ ಏನ್ ಅದ್ರ ಮ್ಯಾಗ ಈಗ ನೋಡಿ ಇನ್ನೊಂದ ಸ್ವಲ್ಪ ಕಮ್ಮ ಮಾಡಿ ಕೊಡಾಕ್ ಬರ್ತೇತಿ ಆತಾ.
ಹ್ಮ್
ಹ್ಮ ಅವ್ನ ಪೋನ್ ಬಿಟ್ಟರ ಮತ್ತ ಚಲೋ ಚಲೋತಂಗಿ ಯಾವು ಫೋನ್ ಸಿಗೋದೇ ಇಲ್ಲ ಮತ್.
ಹ್ಮ್
ಹೌದ್ಲೋ.
ಓರಿಜಿನಲ್ ಡಿಸ್ಪ್ಲೇಲಾ
ಒರಿಜಿನಲ್ ಡಿಸ್ಪ್ಲೇನ ಐತಿ ಮತ್ತ ಡೂಪ್ಲಿಕೇಟ್ ಅಲ್ಲ.
ಅದ ಒರಿಜಿನಲ್ ಡಿಸ್ಪ್ಲೇಲಾ ಯಾವ ಕೊಡ್ತಾನು.
ಹ್ಮ್ ಅದು.
ಇಪ್ಪತ್ತ ಎರಡ್ ಸಾವಿರದ ಪೋನ್.
ಹಾ ಅದ ತೊಗಂಬಿಡ್ನು ಮತ್ ನಂಗೂ ಬರಾಬರಕತ್ತೆಲ್ಲ. ಗೇಮ್ ಅಂತು ಆಡಕ ಎಲ್ಲ ಬರಂಗ ಐತಿ ಗೇಮ್ ಐತಿ
ಹ್ಮ್.
ಬರಾಬ್ಬರಕತ್ ನೋಡು ಈಗ ಇ ಮಾಡಕ್ ಬರತ್ ಹಾ
ಹ್ಮ್
ಹ್ಮ್ ಏನ್ ಮಾಡಾತೇರಿ.
ಏನಿಲ್ಲ.
ಹಾ
ಕುಂತೀವಿ ನೋಡ ನೀವ.
ನಾವು ಹಂಗ ಕುಂತೇವ್ ನೋಡ ಊಟ
ಹಾ
ಊಟ-
ಊಟ
ಹಾ ಈಗ.
ಹ್ಮ.
ಹಾ ಹಾ.
ಅಲ್ಲ ಕು
ಹಲೋ
ಹ್ಮ್.
ಹ್ಮ ಹೂಂ ಹೂಂ. ಅರಾಮಿರ್ಲೋ
ಆರಾಮದನಿ ನೀನು
ನಾವ ಕಾಲೇಜ
ಕಾಲೇಜ ಹೋಬಕ್ ನಿಂದ
ನಾನ್ ಸೂಟೀ ಐತಿ ಒಂದ್ ಮೂರ್ನಾಲ್ಕ ತಿಂಗ್ಳ
ಆ ಹಾ
ಹಲೋ
ಹಲೋ
ಹಾ.
ಮೂರ್ನಾಲ್ಕ ತಿಂಗ್ಳು ಸೂಟೀ ಐತಿ ನಂದು
ಹಾ
ಸೂಟಿ ಐತ್ ನಮ್ ಕಾಲೇಜ್ದು ಹ್ಮ್ ಟೂರ್ಗಿರ ಹೊಂಟ್ರಿನ ಹಲೋ ಹಲೋ ಹಲೋ ಹಲೋ ಹಾ ನ ವಕ್ ನೋಡ್ಬಕ ನೀನ
ನೋಡಕ ಹೊಕ್ಕನ್ ನೀನು
ನಮ್ಮ್ ಮನ್ಯಾಗ ಬಿಟ್ಟರ ಹೊಕ್ಕಿನಿ ಇಲ್ಲಿಕಂದ್ರ್ ಇಲ್ಲ
ಹ್ಮ್ ನಾನು ಷೇಮ್ ಹಂಗಳ್
ನಾನು ಹಂಗ ಶೇಮಂದ್ಣಿ
ಹ್ಮ್ ಹ್ಮ್ ಪಪ್ಪಾ ಬೈತಾನ
ಹಾ.
ನಮ್ದೂ ಹಂಗದ ನಮ್ದೂ ಹಂಗ
ಮತ್ತ
ಹ್ಮ್ ಮತ್ ನೀವ ಹೇಳ್ಬೇಕ ನೋಡ ಏನ್ ಮಾಡತ್ರಿ ಮತ್ತ
ಏನು ಇಲ್ಲ ಸುಮ್ ಕಾಲಿ ಕು ತುರ್ ಹ್ಮ್
ಹೌದಾ
ಹ್ಮ್ ಹ್ಮ್.
ಹ್ಮ್ ಹ್ಮ್ ಎಲ್ಲ ಆರಾಮದಿರಿಲ್ಲೋ ಅಷ್ಟ್ರೂ ಮನ್ಯಾಗಂತು ಎಲ್ಲಾರೂ.
ಹ್ಮ್ ಒಟ್ಟುರು ಆರಾಮದ್ರ ನಿಮ್ಮ ಮನ್ಯಾಗ
ಹಾ ಬರ ಬರ ಮನ್ಯಾಗ ಈಗ ಜಗಳ ಹತ್ತೇತಿ ನಮ್ ಕಾಲೇಜ್ ಸಮಾಂದ
ಆ
ಕಾಲೇಜ್ ಸಮಾಂದ ಜಗಳ ಹತ್ತೇತಿ ಅಂದ್ನಿ ಮನ್ಯಾಗ
ಹೌದ್ನ ಕಾಲೇಜ್ ಕ ಅವರು ಯಾರ್ ಅಂತ್ತಾರ ಅದನ್ನ ಹಚ್ಚಿ ಬಿಡು
ಈಗ ಎಲ್ಲಿ ಅರ್ಸ್ತಿ ಅಪ್ಪಪ ಅವರು ಇಂಜಿನಿಯರಿಂಗ್ ಹಸತ ಇಂಜಿನಿಯರಿಂಗ್ ಕಲ್ತ್ರು ಉಪೋಗಿಲ್ಲದ ಅದ್ರ ಸಂಬಧ ನಾ ಬೇರೆ ಮಾಡ ನಾತ್ ನೀ
ಹಾ
ಆಡ್ಸಂದ ಏ ಏ ಮಾಡುತ್ತಲ್ಲತ್ತು ಆರ್ಸಂದಾಗ ಆತ
ನೋಡಿ ಏನ್ ಮಾಡ್ತೀವ
ಸುಮಾ ಇನ್ಯಾರ್ ಕಳ್ತು ಮನ್ ಹಾಕಂದ್ರದ ಸುಮಾ ನಾಕ ಕರ್ಸ ಕಲ್ತು ಉೇಕಿಲ್ಲ
ಹ್ಮ್
ಹಾ ಅದೇ ಇದ್ರ ಮುಗಿಸಿದಂ ನೋ ಉ ಇದ್ರ ಸರ್ಕಿಫಿಕಟ್ ಸಮನ್ ನಷ್ಟ ಅದ ಇಲ್ಲಿ ಉಪ ಸುಮ್ನೆ ಇದನ್ನು ಈಗ ಮಾಡಿದ ಜಾರ್ ಸಿಕ್ ಕೊಡ್ತ ಈಗ ಬೆಲ್ಲ ಮೂರಾಕ ವರ್ಷ ಇಲ್ಲಿದ್ದಕ್ಕೆ ಎರಡ ವರ್ಷಏನು ಒಂದ್ಡ್ ವರ್ಷ ಅ ಒಂದ್ ವರ್ಷ
ಇಳ ಮೂರು ನ ಪರ್ಸ್
ಇಲ್ಲಿಲ್ಲ ಅದೇ ಇಲ್ಲ ನೋ ಒಂದ ವರ್ಷನ ಎರಡ್ ವರ್ಷ ಇಂದ
ಹ್ಮ್
ಹ್ಮ್ ಎರಡ್ ವರ್ ಸತ್ತ ಐತ್ ಮತ್ತ ಇದ್ರ ಮಾಗ ಸ ಕೆನರಮ
ಹ್ಮ್
ಹ್ಮ್ ತತ್ತಂದ್ರ ಜಾಬ ಸುಮಾ ಇಂಜಿನಿಯರಿಂಗ್ ಕಲೀದ ರೊಕ್ಕ ಕೊಟ್
ಹ್ಮ್
ಹಲ್ಲದು ಇಕಟ ಇ ಇಲ್ಲ ಆದಿಲ್ಲ ಅಂತೇ ನಿ ಸರ್ ಅವರ್ಷ ಒ
ಹ್ಮ್
ಅದಕ್ಕೆ ಹಾ ನನ್ನೊಂದ ಐಡಿಯ ನಿನಗ ಪ್ರಿಪೇರ್ ಹಲೋ
ಹ್ಮ್
ಒಂದ ದಿವ್ಸ ಸ ನಾನ್ ಹೆಸರಿಮ ಆಗತಾನ ಈಗ ಐಡಿ ಮಾಡೋದ್ ಬೇಡದನ
ಹಾ
ಐಡಿಯಾ ಪೂರ್ತಿ ನಾನ್ ಡೈನಿಂಗ್ ಇದ್ ಕುಂದರತ್ತ ಅವಾಗ ಮಾರಾಕ್ ಬರ್ತದ ನೀ ಬೇಡ ಇರ್ಲಿ ನಮ್ ಕೈನಾ
ಸುಮ ಮಾಡ ಬಾಡ ಹೇಳಳ್ ಮಕಲ್ಲ
ನೋ ನಲ್ಲ ನೋಣ ಅದ ನ ಕತಕ
ಹ್ಮ
ಹಾ ಈಗ ಅಜೇಲಿಕ ಈಗ ಚಿಚು ಕಡೆ ಐತಲ್ಲ
ನು
ಅ ಗೀತ ಚ ಇಚ ಕಡೆ
ನತ
ಗೀತಾ ಚಿಚ ಕಡಿಲಿ
ಹಾ
ಎಯ್ ಯಾಡ್ ಸಾವಿರ ರೂಪಾಯಿ ಇಸ್ಕೊನು
ಹ್ಮ್
ಎರಡ್ ಸಾವಿ ರೂಪಾಯ್ ಇಸ್ಕೊಂದು ಅಲ್ಲಿ ಮೊಬೈಲ್ ಅಂಗಡ ಕೊಡು ನಾಕ್ ಸಾವಿರ್ ಕುಡ್ಸಿ
ಹ್ಮ್
ನ ಇಕಟ್ಟ ಚಿಚ್ಚಿಗೆ ಇಲ್ಲಿ ಐಡಿ ಮಾರಿ ರೊಕ್ಕ ಕೊಡತನ
ಬ್ಯಾಡಗಪ್ಪಿಕ
ನೋ ನೋ ಟ್ಯಾಂಗರ್ ಮಾಡಿಬಟ್ಟ ನಾಲಿ ಪೋನ್ ತುಂಬಂದ ಬಂದ್ ಬಿಿಡ ರಿಯಾಜಂ ಕದಿನ
ಹ್ಮ್ ಹ್ಮ್
ಹ್ಮ ಹಮ್ಮಾನ ಚಲೋ ಯತ್ಲಿ ಮೊಬೈಲ್ ಅದ ಅಂತ ಮೊಬೈಲ್ ಸಿಗುದ ಇಲ್ಲಿ ಈಗೆ ಅದ್ರ ಸಂಬಂಧ
ಹೌದೀ ಪಣ ಚಳ ಪಾಂಗ
ಹ್ಮ್ ಅದ ಬರ್ತ್ನೀಗ ಒಂದ ಈಗ ಬಂದಂಗ ಇವತ್ ನಿ ಪೋನ್ ಐತ್ನಪ್ಪ ಪಂದಲ್ಲಿ ಹ
ಪಪ್ಪಾ ಎಲ್ಲಿ ಹೊರಕೋತಾರ
ಮತ್ತ ಹೆಂಗ್ ಹಚ್ಚೋದು ನಿನ್ನ ನಿನ್ ಪೋನ್ಯಾಗ್ ನಂಬರ್ ಇದ್ ಅವನ್ದು
ಐತ್ ಕರೆ
ಮಮ್ಮಿ ಫೋನೇಲೇ ಅಚ್ಚಣಲ್ಲ
ಹ್ಮ್ ಆಯಿತ್ ಬಾ
ಹ ಬರ್ತಿಗ ಬಂದ ಫೋನ್ ಹಚ್ಚು ನೋಗ ನಾವ್ ಏನ್ರ ಐತ್ ಇನ್ನ ಐತ್ ಬಿತ್ತ ಅಂದ್ರ ನಾಳಿ ತಕೊಂದು ಬಂದಬಿಡು
ಹಾ
ಅಪ್ಪಗೆ ಹೇಳ್ಬೇಡ ಅಂತ ತನ್ನನುಂಗ
ಹ್ಮ್
ಹಂಗ್ ಹೇಳುದ್ಲು ಅಂಗೇನ್ ಚಲೋದನ
ಹ್ಮ್
ಹ್ಮ್
ಆಯ್ತಲ್ಲ ಇಡ್ನ
ಹ್ಮ್